ಹ್ಮ್ ರಾಜು
ಹಲೋ ನೀಲಮ್ಮ ಹ ಕೆಲ್ಸುತೆ ನನ್ಗೆ ಕೆಲ್ಸುತೆ ಹಲೋ ಕೆಳಸ್ತ?
ಹಮಾ ಏನ್ಮಾಡಕೈತಿ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
ಹ್ಮ್ ನಂದು ಎಲ್ಲ ಕೆಲ್ಸ ಆಯ್ತು ನೋಡು ಊಟ ಆಯ್ತಾ
ಆಯ್ತು ನೋಡ ನಿಂದ
ಹ್ಮ್ ನಂದು ಅಯ್ತು ತುಮ. ಏನ್ ಮಾಡಿದ್ದಿ ಊಟಕ್ಕೆ
ಇವತ್ ಇಡ್ಲಿ ಮಾಡಿದ್ದೀವಿ ನಾವ್ ನೀವ್ ಏನ್ ಮಾಡಿದ್ರಿ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
ಹೌದ ಹ್ಮ್ ಹ್ಮ್ ಎಲ್ಲರದೂ ಊಟ ಆಯ್ತಾ
ಎಲ್ಲರದೂ ಊಟ ಆಯ್ತು ನೋಡು
ಹು ಬಟ್ಟೆ ಅದು ಹೊಗ್ದಿ
ಮನೆಮುಂದ ಜಲ್ದಿನೆ ಬಿಸಲು ಬರುತ್ತಾ ಸಾಯಂಕಾಲ ತೊಳ್ದ್ರೆ ಆಯ್ತು ಸುಮ್ನ ಕೂತಿನ್ ನೋಡು
ಹು-ಹು ಮಾಡಗಿಲ್ಲಾ
ಏನಿಲ್ಲ ಬಿಸ್
ಹು ಇಲ್ಲಿ ಒಂದ್ ಸ್ವಲ್ಪ ಮಾಡಣ ಆಗದ ಅಂಗೆ ಬಿಸಿಲು ನು ಇ
ನಿನ್ನೆ ಮಳಿ ಆಗಯ್ತಲ್ಲ
ಹುಂ ನಿಮ್ಕಡೆ ಜಾಸ್ತಿ ಆಗದನ್ ನಮ್ ಕಡಿ ಜಾಸ್ತಿ ಇಲ್ಲ ಸ್ವಲ್ಪ ಬಂದ್ ತ್ ಆಯ್ತು ಹೋಗ್ಬಿಡ್ತು ಜಲ್ದಿನೆ ಬಾಳ ಆಗಿಲ್ಲ ಅಷ್ಟು ಕೊಡೇಕಲ್ಲದಾಗ ವಜ್ಜ ಆಗೇದಂತ ಕೊಡೇಕಲ್ದಾಗ್
ಹುಂ ಹುಡುಗುರು ಏನ್ ಮಾಡಕತರ
ಟಡಕತ್ರ್ ನೋಡು
ಹು-ಹು-ಹು-ಹೂ
ಮತ್ತೇನ್ ಆ ಪುಟ್ಟಕನ್ ಇವಾಗ್ ಸ್ಕೂಲ್ ಸ್ಟಾರ್ಟ್ ಅದು ಅಲ್ಲ ಇನ್ನಾ ಹು ಹುಡುಗುರ್ ಬಂದಿಲ್ಲ ಅಂತ ಬಿಟ್ಟಾಳ
ಆ
ಆಟ ಆಡಕ್ ಹೋಗ್ಯಾಲ್ ನೋಡು
ಹೌದೇನು
ಹುಡುಗುರ್ ಹುಡುಗುರ್ ಸೇರಿವಂದ್ರೆ ಆಯ್ತ್ ಮನೆಗೆ ಇರೋದಿಲ್ಲ
ಹೇ ಹುಡುಗುರ್ ಆ ಆಯ್ತ್ ಅವು ಒಂದ್ಕೊಂಡು ಆಟ ಅಡ್ಕಂತ ಆಟ ಅಡ್ಕಂತ ಈಗ ನಮ್ಮವ್ ನೋಡು ಒಷ್ಟು ಸೇರಿ ಆಟ ಅಡಕತವ ನಮ್ ಅಕ್ಕನ್ ಮಗ ಮತ್ತೆ ಇಲ್ಲಿ ಬಾಜು ಮನಿ ಒಂದ್ ಹುಡುಗಿ ಬಂದದ ನನ್ನವ ಎರಡು ಮಕ್ಳ ಸೇರಿ ಆ ಆಟ ಅಡಕತವ್ ನೋಡ್
ಹೌದಲ
ಅವುಕ ಇಡ್ಕೊಳದೊಂದ್ ಕಷ್ಟ ಎಲ್ಲಿ ಬಾಯಿ ಅದೊಂದ್ ಕಷ್ಟ ನಮ್ಗ ಗುಡಿಯಾಗ ಹನುಮಂತರ ಗುಡಿಯಾಗ
ಹೌದು
ದೊಡ್ದ್ ಏನಂತ ಭಯ ಅಂಗೇ ನೋಡ್ಕೋ ನೋಡ್ಕೊಂತಿದ್ರು ಮತ್ತ್ ಹೇಳಕ್ ಆಗಂಗಿಲ್ಲ
ನೋಡ್ಬೇಕ್ ಏನ್ ನಿನು ಆ ಹುಡ್ಗರ್ ಕೇಳುನ್ ಕೇಳುದಿಲ್ಲ ಅದ್ರೊಳ್ಗ
ಮ್ಮ್ ನಾವೇ ಕೆಲಸ ಮಾಡಿ ಸಲ್ಪ್ ಯಕ್ನ ಓತಾದ್ ಕಡೆ ಒಂತರ ಇದ್ ಸುಸ್ತ ಅನ್ಸುತ್ಲ ಸೋಲ್ಪ್ ಕುಂದ್ರಬೇಕ್ ಅಂತ್ಅಂದ್ರ್ ಈ ಹುಡಗುರ್ದೊಂದ್ ಆಕಡ್ ಹೋತಾವ್ ಈಕಡ್ ಹೋತಾವ್ ಕಾಯ್ಕೊಂಡ್ ಕುಂದ್ರಬೇಕ್. ಮ್ಮ್ ಮ್ಮ್ ಮತ್ತೆ ಕೆಲಸ ಅಣ್ಣಾ ಬಂದಿದ್ರ್ ಅವ್ರು ರೈಚೂರ್ಲ್ಲಿದ ಅದೇನೋ ಸ್ಕೂಲ್ ಬಸ್ ಈ ಕಡೆ ಇಂಗ್ಲಿಷ್ ಅವರ್ಗ್ ಬಿಟ್ರ್ ಬಿಟ್ಟನ್ ಅಷ್ಟ್ ಮಾತೆ ವಾಪಾಸ್ ಇಗ್ ರೈಚೂರ್ ಗ್ ಹೊಂಟ್ರಿ
ಹೌದ್ ಏನ್ ರಜೆ ಇಲ್ಲ್ ಏನ್ ಅಣ್ಣಾರಿಗ್
ರಜೆ ಇಲ್ಲ ನೋಡ್ಲೆ ಪಾಪ ಒಂದ್ ದಿನ ರಜೆ ಇತ್ ಎನೋ ಕೊಡ್ಬೇಕಿಲ್ಲ ಅವ್ರು ಇಲ್ಲ ಬಸ್ ಹೋಗಿ ಬಿಟ್ಟ್ ಬರ್ಬೇಕಂತೆ ಮೊನ್ನೆ ತಗೋಬದೇನ್ ಒಂದ್ ವಾರ್ದಿಂದ ಮತ್ತೆ ಈಗ್ ವಾಪಾಸ್ ಹೋಗಿ ಬುಟ್ಟಿ ಈಗ್ ಒಂಟ ನೋಡ್ ರೆಸ್ಟ್ ಅನ್ನೋದ್ ಇಲ್ಲ
ಹೌದ್ ಸಂಡೆ ಒಂದ್ ದಿನ ರಜೆ ಅದ್ರ್ ಮತ್ ಸಲ್ಪ್ ಇದ್ ಆಥದ್ ರೆಸ್ಟ್ ಸಿಕ್ಕಂಗ್ ಆಗುತ್ತಾ
ಕೆಲಸ ಕೆಲಸ ಅಂತಾದ್ರ ಹೆಂಗ್ ಮೂರ್ ತಿಂಗಳ್ ಆಯ್ತ್ ಪೇಮೆಂಟ್ ಕೊಟ್ಟಿಲ್ಲ ಔನ್ದ್ ಎಂಗ್ ಮಾಡ್ಬೇಕ್ ಹೇಳ್ ಹಿಂಗಾದ್ರೆ
ಕಷ್ಟ್ ಮತ್ ಮನೆಯದ್ ಎಲ್ಲ ನಡೀಬೇಕ್
ಈಕಡೆ ಮನೆ ಅದ್ ಅಂತ ಈ ಕಡೆ ಬಂದಿವಿ ಎಂಗಾನ ಚಲೋ ಆಯ್ತು ಈಗ್ ನೋಡ್ ಈಗ್ ಮತ್ತೆ ಕಷ್ಟ ಆಗುತೋ ಇಲ್ಲ
ಕಷ್ಟ ಕಷ್ಟ ಮತ್ತೆ
ಕೇಳ್ ಅಂತ ನಾನ್ ಕೇಳ್ ಅಂತ್ ಹೇಳಿದ್ರು ನಾ ಈವತ್ ಕೊಡ್ತಿವಿ ಅಡ್ಮಿಶನ್ ಆದ್ಮೇಲ್ ಕೊಡ್ತಿವಿ ಅಂತ್ ಮುಂದ್ ತಕಂತ ಕುತ್ತಾರ್ ಅದಿಕೆ ಸುಮ್ನೆ ಹೋಗ್ಲಿ ಬಿಡು ಅಂತ ಸುಮ್ನೆ ಆಗಿವೆ ಮಾತೆ ಏನ್ ಮಾಡಣ
ಅಂಗಂದ್ರೆ ಇವಾಗ ಇಲ್ಲಿಗ್ ಬಂದಿದ್ದೆ ಊರ್ ಕಡೆಯಲ್ಲ ಚೆನ್ನಾಗಿದ್ದಾರೆ
ಹ್ಮ್ಮ್ ಅಲ್ಲೇ ಇದ್ರತು ತಿಂಗಳಿಗೆ ಒಂದೇ ಯೋಳ್ ಸಾವಿರ. ಬೇಕು ಎಂತ ಬಿಗಿಎಡಿತೀನಿ ಕೈ ಅಂತಂದ್ರ ಬೇಕೇ ಬೇಕು ಹುಡುಗರ್ ಧವಕನ್ ಆನೊಂದು ಇರ್ತದ. ಮತ್ತೆ ಏನನಾ ಅ ಬುಕ್. ಮೂರ್ ತಿಂಗಳು ಪೇಮೆಂಟ್ ಕೊಟ್ರೆ ಟಿಗೆ ಹೋಗುತಿಗ ಅವರಿಬ್ರಗೂ ಬುಕ್ಕಾ ಬಟ್ಟೆ.
ಹೌದ್ ಹೌದ್ ಹೌದು ಹ್ಮ್ಮ್.
ರೇಷನ್ ತಗಂಬರಬೇಕು ಯಲ್ಲ ನಾವಿಕಡೇ ಬಂದೆ ಬಾಲ ದಿನ ಆಯ್ತು ಈಗ ಮತ್ತೆ ಒಂದು ಹದಿನೈದು ದಿನ ಮೇಗೆ ಆಯ್ತ್ ಈಗ. ಹ್ಮ್ಮ್ ಈಗ ಮತ್ತೆ ಅವೆಲ್ಲ ರೇಷನ್. ತಗೋ ಬಂದ್ ಹಾಕಬೇಕು ಇನ್ನು ಏನೇನ್ ಮಾಡ್ತಾರೆ ನೋಡಿ ಇವ್ರು. ಹೇ ಹೋಗಬೇಕ್ ಅಂದೇ ಮತ್ತೆ ನಾಲ್ಕನೇ ತಾರೀಕು ಒಂದ್ ಫೆ. ಮುಗಿಸಿಕೊಂಡ ಕೊಂಡ ಹೋದ್ರೆ ಆಯ್ತ್ ಅಂತ ಸುಮ್ಮನೇ ಕುಂತೀನಿ.
ಹೌದಾ ನಿಂದ್ ಏನೊಂದು ಎಕ್ಸಾಮ್ ಹಾ.
ನಾಕದವ ಈಗ ಒಂದಾಗದ.
ಈಗ ವಂದ್ಯ ಗದ ಇನ್ನ ಎಕ್ಸಾಮ್ ಯಂತಕ ನೀನ್ ಇರಾಕಿಲ್ಲ
ಇಲ್ಲ ಹಂಗೇನಿಲ್ಲ ನಾನು ಇರಬೇಕು ಅಂತಾನೆ ಬಂದಿದ್ದು ನನ್ನ ಟಾರ್ಗೆಟ್ ಮೂವತ್ತನೆ ತಾರೀಕು ತನಕ ಇದ್ದು ಒಂದನೇ ತಾರೀಕು ಊರಿಗೆ ಆಗಬೇಕು ಅಂತ ಇತ್ತು ನಂದು ಇಪತ್ ಒಬಂತು ಮೂವತಕ್ಕೆ ಹೋಗಬೇಕು ಅಂಥ ಅನ್ಕೊಂಡಿದ್ದೆ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ. ಮುಂದಿನ್ ತಿಂಗಳ ಇತ್ತು ಮತ್ತೆ ವ. ಯಾಕ ಎ ಇದೊಂದು ಮೂವತ್ತಕ್ಕ ಒಂದ್ ಇಟ್ರೆ ಮತ್ ನಕ್ನೆ ತಾರೀಕು ಒಂದ್ ಪೆಪ್ಪರ್ ಅದ.
ಹ್ಮ್ಮ್
ಹ್ಮ್ಮ್ ಅದಿಕ್ಕೆ ಈಗ್ ಮೂವತ್ತು ಮುಗಿತಲ್ಲ ಇನ್ನ ನಕ್ನೆ ತಾರಿಕ್ ನಾಕ್ ದಿನುಕ್ ಅಲ್ಲಿಗೆ ಬರ್ಬೇಕು ಹೋಗಕ್ಕೆ ಒಂದು ದಿನ ಬೇಕು ಬರಕ್ಕೆ ಒಂದ್ ದಿನ ಬೇಕ್.
ಹೌದು ಹೌದು ಅಣ್ಣಾರದ್ದು ಊಟು ಅದ್ದು ತೊಂದ್ರೆ ಆಗುತಲ್ಲ.
ಅಲ್ ಮಠದಾಗೆ ಇರ್ತಾರೆ ಮಟ್ಟದಲ್ಲಾ ಅದ್ ಸ್ಕೂಲ್.
ಹ್ಮ್ಮ್ ಹ್ಮ್ಮ್ ಹ್ಮ್ಮ್.
ತರಲ್ಲ ಅವ್ರು ಅಲ್ಲಿ ಊಟ ಮಾಡ್ತಾರೆ.
ಇರುತ್ತೇನೆ ಊಟ
ಊಟ ಇರುತ್ತೆ. ಹ್ಮ್ಮ್ ರೊಟ್ಟಿ ಪಲ್ಯ ಅನ್ನ ಸ್. ಸಾರು ಹಾಲು ಮೊಸರು ಎಲ್ಲ ಇರುತ್ತೇ ಮನೆಗೆ ಯಂಗ್ ಇರುತ್ತೇ ಅಂಗೇ ಇರ್ತದ ಅವ್ರ್ ಏನ್ ಬೇಕಾ. ಮತ್ತೆ ಸಾಯಂಕಾಲ ಬಜ್ಜಿ ಸ್ನೆಕ್ಸ್ ಏನ್ ಆದ್ರು ಮಾಡ್ಕೊಂಡ್ ತಿಂಬಾವಿದ್ದು. ಅವ್ರೆ ಮಾಡ್ಕೊಂಡ್ರು ಮಾಡ್ಕೋಬಹುದು. ಯಾರ್ ಕೇಳಂಗಿಲ್ಲ.
ಹೌದ್.
ಇವಾಗ ಅಲ್ಲೇ ಇದ್ದರೆ ನಾನು ಬಂದಾಗಿಂದ ಮಠದಲ್ಲಿ ಇದ್ದಾನೆ
ಯಾವ ಮಠ.
ಅದು ಯಾವ್ದೋ ಚೌಕಿ ಮಠ ಚಿಪ್ಸ್ ಬನ್ನು ಕೆ ಮಠ ಅಂತೇಳಿ ಅಲ್ಲೇ ಇರ್ತಾನ ಮಠದಾಗ ಅವ್ ಮುತ್ಯಂದ ಆದ ಸ್ಕೂಲನ ನಾವು ಈಗ ಹೋಗ್ತೀವಲ್ಲ ಅದು ಸ್ಕೂಲ್ ಅದು ಮುತ್ಯಂದೆ ಅಅ ಅದೇ ಮಠಾ ಮತ್ತೆ ಈ ಕಡೆ ಇಂಗಳೇಶ್ವರದಾಗ ವಂದದ ಮತ ಹುಮ್ನಾಬಾದಾಗ ಎಲ್ ಬೇಕಾದಲ್ಲಿ ಮಠದ ದೊಡ್ಡ ದೊಡ್ಡು ಹೋಟೆಲ್ ಗಳು ಅದಾವೇ ಅವನು ತಾತನು
ಅಷ್ಟು ಇಂಪ್ರೂವ್ಮೆಂಟ್ ಅದು ಆಧಲ್ಲ
ಹೂ ಹೊಲಾನೆ ಆದ ಒಣಾ ಹೊಲಾನೆ ಅಲ್ಲೇ ಚಿಕ್ಕ ಸೂರಾಗೆನೇ ಒಂದು ನೂರು ಎಕ್ರೆ ಮ್ಯಾಗ ಆಗತ್ತದ ಆ ತಾತದು
ಹೂ
ಹೂ ಸ್ವಾಮಿಗಳಿಗೆ ಆಸೆಇರಲೇನ್ ತರ ಅವ್ರೆ ನೋಡ್ಕೆ ಎಷ್ಟ್ ಆಸೆ
ನೋಡು
ಹ್ಮ್
ಹುಂ ಯಾವುರೋರ್ ಅವ್ರು ಮುತ್ಯಾರ್
ಅವ್ರ್ ಮುತ್ಯಾರು ಇಕಾಡಿ ಇಂಗಳೇಶ್ವರ ಅಂತಾರವಾ ಅಲ್ಲಿ ಚೌಕಿಮಠದಾರ ತಾತ ಅದೇನ್ ಇಂಗಳೇಶ್ವರದ್ ತಾತ ಇದ್ರಲ್ಲ ಅವ್ರು
ಹೂಂ ಹೌದು ಹೌದ ಇಂಗ್ಲೀಶ್ವರ ಮುತ್ಯಾರ ಅಂತ ಅವ್ರ್ ಬಾಳ್ ಫೇಮಸ್ ಅವ್ರು
ಸ್ಕೂಲ್ ಅದ ಅಂತಲ್ಲ ಅಲ್ಲೊಂದು
ಹ್ಮು ಹ್ಮು
ಹಾ ಹಾ ಮುತ್ಯಾರ ದೊಡ್ಡಪ್ಪನ ಮಗ ಅಂತ್ ನೋಡ ಈತ ಈ ತಾತ ಆಹ್ ಚೌಕಿಮಠದ್ ತಾತ ಅಅ ಈತನ ಇಲ್ಲಿ ತಂದ ಬಿಟ್ಟಾರಂತ ಆ ಮುತ್ಯಾ ಲಿಂಗೈಕ್ಯಾದ್ನಂತ ಚಿಕ್ಕ.. ಚಿಕ್ಕಸುಗುರ ಚೌಕಿ ಮಠದ ಸ್ವಾಮಿ ಲಿಂಗೈಕ್ ಆಗಿದ್ದಕ ಈ ಇವನ್ ತಗಮ್ ಬಂದ್ ಇಟ್ ಹುಂ ಜಗ್ಗೆ ಇದು ಆಗ್ಲೇ ಅವರ ಇವೆಲ್ಲ ಅ ದೊಡ್ಡ ದೊಡ್ಡ ಹೋಟೆಲ್ ಗಳು ರೈಚನ್ಯಾಗ ಹುಮ್ನಾಬಾದ್ ನ್ಯಾಗ್ ಒಂದು ಸ್ಕೂಲ್ ಅದ ಅಂತ ಬಿಎಡ್, ಡಿ ಎಡ ಹೂ ಎಲ್ಲಿ ಬೇಕಲೇ ಅದಾವ್ ಅಂತ ಆತನು ತಾತನು
ಹೌದ್ಹೌದ ಇರ್ತಾವ್ ಇರ್ತವ್ ಹಿಂಗೆ
ಅವ್ವ ಏನ್ ಮಾಡಕತ್ತಾಳ?
ಅವ್ವರ್ ಊಟ ಅದು ಮಾಡಿದ್ರ ಕುಂತಾರ್ ಇಲ್ಲೆ ಮನಿ ಮುಂದ ಒಂದು ಗುಡಿ ಐತಲ್ಲಾ ಅವ ಆಡ ಮರಿ ಅದ ಅದಾವಲ್ಲ ಎರಡು
ಹಾ
ಔಕ್ ಏನದ ತಪಲ ತಂದ್ ಹಾಕುವುದು ಮಾಡೋದು
ಹ
ಮಾಡ್ಕೊತ್ ಕುಂತೋಳ್ ಒಂದೇನಾರ ಇತ ಅಂದ್ರ ಚತನ ಅವುಕರದೆ ಮಾಡ್ದ ಅದ ಏನ ಇನ
ಹೌದು ಹೌದು ಮತ್ತೇನ್ ಮ್ ಏನ್ ಇರ್ಲಿ ಬಿಡು ಅಷ್ಟನ ಅವರಿಗೆ ಮನಸ್ಸು ಬರ್ತಿತ್ತ ಇಲ್ಲ ಅಂದ್ರೆ ಒಬ್ರೇ ಏನ್ ಮಾಡ್ತಾರ.
ಹ್ಮ ಗಟ್ಟಿ ಆ ಆದ್ರುನು ಎರಡ್ ಆಡ ಹಚೈತಿ. ಮಾ ಮೈಸಾಕಾ ಬೆರೆದವರಿಗೆ ಒಂದು ಆಡಿಗ್ ನಾಕ ನೂರು. ಪೈ ಮೆಸಾಕ್ ಒಂದ್ ತಿಂಗ್ಳಿಗೆ
ಒಂದ್ ತಿಂಗ್ಳಿಗೆ ಹಚ್ಚಿರೆನ್
ಬ್ಯಾರದವರಿಗೆ ಹಚ್ಚಿವಿ ಎಂಟನೂರರುಪಾಯಿ ನೋಡ ತಿಂಗಳ ತಿಂಗಳ ಹ್ಮ ಅದರದೇನು ಉಳಿಯಂಗಿಲ್ಲ ಮಾರ್ಬೇಡಮ್ಮ ಅಂತ ಹೇಳಂದಿನಿ ನಾಳೆ ನಾಳೆ ಅಂತ ಅನ್ಕೊಂತ್ ಮಾರ್ಬೇಕು ಇವತ್ತು ಕೊಡಬೇಕು ನಾಳೆ ಕೊಡಬೇಕು ಅಂತ ಅನ್ಕೊಂತ ಸಂಡೆ ದಿನ ಹುಣಸಿ ವೈ ಬೇಕ ಅನ್ಕೊಂಡಿವ್ಯ ಆಯ್ತಾಳ್ ಆಡ್ ತೀದ್ ಬುಡ್ತ್ ನೋಡು.
ಹ್ಮ ಇರ್ಲಿ ಬಿಡು ಮತ್ತ ಯಾಕಿರಲ್ದಕ್
ಅಷ್ಟ ಲೆ ಈಗ ಮಳೆಗಾಲ ಬರುತ್ತಲ್ಲ ಬಾಳ್ ಕಷ್ ತೈಗ ಈಗ ಮುರಾಡ್ ತೀರಿಕೊಂಡು ಝೆಡ್ ಬಂದ್ಬಿಡ್ತು ಮಳೆಗಾಲಕ್ ಕ ಆಡಗಳಿಗೆ ಅವು ಹಾಡುಗಳಿಗೇನೋ ಒಂತರ ಜೆಡ್ ಬರತಂತ.
ಹೌರಾ
ಹ್ಮ ಮಳೆಗಾಲದಾಗ ಹ ಮಳೆಗಾಲದಾಗ ಜಡ್ ಬರ್ತಾವ ಔಕ
ಹ್ಮ್ ಹಿಂಗಾದ್ರೆ ಹೆಂಗವ್ವ
ಹ್ಮ ಹಂಗಾಗಿ ಅವುಕ್ ಮೂರ ಆಡ್ ದೊಡ್ಡ ದೊಡ್ಡ ಆಡೆ ಸತ್ತು ನೋಡು. ಒಂದ್ ಮೂವತ್ತೈದು ನಲವತ ಸಾವಿರೂ ವ್ಯರ್ ಲಾಸ್ ಆಯ್ತ್ ನೋಡ್ ಹೋದ್ಸಲಿ.
ನಾ ಮನ್ ನಮನೆ ಅವ್ರ್ನು ನಾನ‌ ಅವಾಗ ಕೆಲಸ ಮಾಡುವಾಗ ಆಡ್ ತಗೊಂತಿ ಆಡ್ ತಗೊಂತಿನಿ ಅಂತ ತೊಗೊಂಡ ಆಡು ಮೂರ ಆಡ್ ತಗೊಂಡ ಒಂದು ಎಷ್ ಹದಿನೈದ್ ಸಾವಿರೂಪಾಯಿ ತಗೊಂಡ ಒಂದ ಅದೇನಾ ಅದು ಏನಾ ಅ ಅದು ಒಂದ್ ಒಂದೆಷ್ಟು ಹತಸಾವಿರ ಎಷ್ಟೋ ಕೊಟ್ಟ ತಗೊಂಡ ಆತ ಎರಡು ಮೂರು ಆಡ ಇತ್ ಇದುವ ಅವ್ರ್ ಬೇರೆ ಬಲ್ ಬಿಟ್ಟಿದ್ದ ಮೈಸಾಕ್ ಅಂತ ಅವರಿಗೊಂದು ನಮಗೊಂದು ಏನು ಅಂತ ಬುಡ್ತಾರಂತಲ್ಲ ಪಾಲಿಗೆ ಅಂತ ಹೇಳಿ ಹ್ಮ್ ಹ್ಮ ಹಂಗ ಬುಟ್ ಬಿಟ್ಟನಂತೆ ತೋಳವೈದ ಅವೈದ್ ಇವೈದು ಸತ್ವಂ ಹೇಳ್ಬಿಟ್ರೋರ್
ಹಂಗೂನು ಹೇಳತ್ತಾರೆ ನೋಡು ಹಾಗೆ ನೋಡ್ಕೋತಿರಬೇಕು ನಮ್ ಕಣ್ಣ್
ಸತ್ತ್ರಿ ಏನಾಯ್ತು ಅದೇನಪ್ಪ ಪಾಲ್ ಅಂತಾರಲ್ಲ ಅದನ್ನ ರೆ ಮಾಡ ಒಂದೆರಡು ಸಾವಿರ ರೂಪಾಯಿ ಅರೆ ಬರ್ತದದ ಅದರದ ಹೋದ್ರಹೋಗಲ್ಲ ಮತ್ ಹಣೆ ಬರ್ಲಿಲ್ಲ ಔಕಾ ನಮಗ ಅಷ್ಟನ ಮಾಡನ್ ಅನ್ ತಂದ್ರೆ ಅಷ್ಟುನು ಮಾಡ್ಲಿಲ್ಲ ನಮ್ಮನೆಯವರು ಹೋಲಿ ಬಿಡ ಎಲ್ ಹೋತ್ತಲ್ ಎಲ್ ಬರುತ್
ಯವ ಪಾಪ ಅನುಸ್ತೈತೆ ಯವ ರಾಜು ನಮ್ದ್ ಒಂದ್ ಆಡು ದೊಡ್ಡ ಆಡು ಎಷ್ಟು ಒಂದು ಹದಿನೈದು ಹದಿನೆಂಟು ಸಾವರ್ .. .. ... .. .. .. .. ..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
ಯಾವುದೇ ಒಂದು ಪ್ರಾಣಿ ನಾನಂತ್ರು ಇಷ್ಟತ್ತು ಜನುಮ್ದಾಗ್ ಮಾಡ್ಬಾರ್ದು ಯವ್ವ ಅನ್ನಂಗಾಗ್ಬಿಡ್ತು.
ಮಾಡ್ತಿನಿ ಇರು ರಾಜು.
ಅ ಸರಿ.
ಹು.